ನಾನ್ು ಆಡ್ತಾ ಇದ್ದಲ್ಲ
ಈಗೋ ಟೈಮ್ ಪಾಸ್ ಮಾಡ್ತೇವೆ ಮನೇಲಿ ಹೊರಗಡೆ
ಕಲ ಕಳಿಯದ ಕಷ್ಟ ನಸೋ ಮೀ ಮನೆ ಲೋಬನಯ ಪುಡೆೆ
ುಡು ಜೊತೆ ಓಡಾಡೊಂಡು ಇದು
ಹಾ ನನ್ ಅದಿಕ್ಕೆ ಶಾಲಾಕ್ ಬಂದಬಿಟ್ರೆ ಇರ ಇರ ಇರ ಮನೆಯಾಗ ಹೋದ್ರೆ ಮನೇ ಇರ್ಬೇಕಾಗಗಲ್ಲಾರ ಇಲ್ಲನ ಇದ್ರಿ ನೀವನ ಇರ್ತೀರಾ ಆಟ ಆಡ್ಕೊಂಡ್ರ
ನಂದು ಇಲ್ಲ ಅದೇ ಬಾಳಗೈತಿ ಸ್ವಲ್ಪತ್ ಮಲ್ಗೋದು
ಅಯ್ಯೋ ಎಷ್ಟೊತ್ಂತಪಾ ನೀನ್ ನೋಡ್ತಯ ತಲೆ ನೋವು ಬಂದ್ಬಿಡ್ತದೆ ಆಟ ಆಡಕ್ ಇದ್ರೆ ಬಿಸಿ್ಲು ಮಳೆ ಎಲ್ಲಾ ನೋಡಿದಿರನೆೇ ಆಟ ಆಡ್ಕೊಂಡ್ರಿ
ಹ ಟೈಮ್ ಪಾಸ್ ಆಗುತ್ತಲ್ಲ ಕಾಲ ಕಳಿಯುತ್ತಲ್ಲ
ಕಷ್ಟ ಆಗ್ಬಿಡೈತೆ ಇವಾಗ
ಹ್ಮ ಮತ್ತೆ ಕಾಲೇಜ ಶಾಲಾ ಸ್ಟಾರ್ಟ್ ಆ್ರಗೂ ಸ್ವಲ್ಪ ಕಷ್ಟ
ಹ್ಮ್ ಏನ್ ಮಾಡಾಕ್ ಆಗಲ್ಲಪ್ಪಯ್ಯ
ಹ್ಮ್
ಹ್ಮ್ ಏನ್ ಮಾಡೋಣ ಯಾಕಂದ್ರೆ ನಮ ಓದಿ ಓದಿ ಬೇಜಾರ್ ಆಾಕ್ಬಿಟ್ಟೈತೆ ಎರಡ್ ಮೂರ್ ದಿನ ಕೂಡ ಆಗೈತೆ ಎಲ್ಲ ಇದು ಮುಗ್ದು ನಮ್ಕ ನ ತಿರ್ಗಾ ಓದ್ಕೊಂಡ್ ಕುೂತ್ಕೊ ಅಂದ್ರೆ ಆಗದಿಲ್ಲ ಇನ್ನ ತಲಕ್ ಸ್ವಲ್ಪ ಇದು ಬೇಡ
ಹಾ ಫ್ರೀ ಬೇಕ
ಖಾಲಿ ಖಾಲಿ ಅನ್ಸ್ಬೇಕು ತಲೆ ಎಲ್ಲ ಖಾಲಿ ಖಾಲಿ ಅನ್ಸದ್ರೆ ಓದಕ್ಕೆ ನಮ್ಕೂ ಇಂ ಇಷ್ಟ ಇರ್ತಾರೆ
ಹ್ಮ ಒಂದ್ ನಂತರ ಒಂದ್ ನಂತರ ಒಂದೊಂದೆ ಒಂದೊಂದೆ ಆ ಎಕ್ಸಾಮ್ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ತಲೆ ಕೆಟ್ಟೋಗೈತೆ
ಅಯವ ಪರೀಕ್ಷೆಗಳು ಗಣಿತಾಗ ಮಾತ್ರ ಒಂದೇ ಒಂದ್ ದಿನ ಕೊಟ್ಟವ್ರಪ್ಪಾ
ಹಾ ಗಣಿತಾಗ ಎಲ್ಲಗು ಎರ ಎರಡು ದಿನ ಕೊಟ್ಟಿದ
ಮನುಷ್ಯರದ ಬಗ್ಗೆ ಮಾಮೂಲ್ಯಾಗ ಮಾತ ಮಾಮೂಲ್ಯಗ ಇರೋದು ಂಗಿದ್ರು ಮೊದ್ಲು ಚೆನ್ನಾಗ್ತ
ಹ್ಮ ಹ್ಮ
ತಿ ಅದನ್ನ ತಲೆ ಕಡಸ್ಕೊಳ್ಳೋ ಅವಶ್ಯಕ ಇಲ್ಲ ಎಷ್ಟ ಬಂದ ಇದಾವದ ಅಂಕಗಳು ನಿಿಂದ ಇದ್ರದ
ಹ ಮನುಷ್ಯರದಾ ಏನು ಇಪ್ಪತ್ತೈದು ಇಪ್ಪತ್ನಾಲ್ಕು ಒಂದು ಫಸ್ಟ್ ಮೂವತ್ತ ಒಂದು ಬಂದಿತ್ತು
ನಿಂದ
ಹ ಇಪ್ಪತ್ತು ಒಂಬತ್ತ ಮೂವತ್ತ ಬಂದಿತ್ತು ಇಪ್ಪತ್ತೆಂಟು ಬಂದಿತ್ತು ಮೂವತ್ತು ಮಾಡಕೊಟ್ಳ ಹಾಂ ಎರಡನೇ ದಿಂದ ಮೊನ್ನೆ ಮುಗ್ದಿರೋದಲ್ಲ
ಹಾ
ಅಿನ್ನ ಗೊತ್ತಿಲ್ಲ ಎಷ್ಟೊಂದಯ್ತಂತ
ಹೌದಾ
ಕೆಲ್ ನೋಡ್ಕೊ್ಂಬಂದು
ಹಾ ನಾನು ನೋಡ್ದ ನಾ ನಿಂದ ನೋಡದೆ ನನ್ ಬಂದಿಲ್ಲ ಅಲ್ಲೇ ಹೌದು ಅವನ್ ಗುಂಡೋಂದು ನೋಡ್ದ್ನಪ್ಪಾ ಗುಂಡೊಂದು ಓ ಏನ್ ಕೀಳ ಆಾಗೋಗವಣ ಅವ್ನುಲ್ಲಿ ಅದನ್ಲ್ಲಿ ಇಪ್ಪತ್ತೆಂಟು ನೋ ತಗ್ದವನ ಅದು ಇಪ್ಪತ್ನಾಲ್ಕು ಇಪ್ಪತ್ತೆಂಟು
ಟೋಟಲ್ಲಾ
ಹಾ ಒಟ್ಟು ಇಪ್ಪತ್ನಾಾಲ್ಕೇನೋ ಬಿದ್ದೈತ ಅಷ್ಟೇ ಒಂದು
ಆ ಮಾರ್ಕ್ ಮಾಡ್ ಬಂದ್ರದ ಇಪ್ಪತ್ತೆಂಟ ಅವನು
ಏ ಅದೆಲ್ಲ ಅಂಕಗಳು ನಾನ್ ನೋಡಿದ್ದು ಅವ್ನ್ ಎಷ್ಟು ಸರಿ ಹಾಕಿದ್ನೋ ಎಷ್ಟು ತಪ್ಪಕಂತ ಗೊತ್ತಿಲ್ಲ ಅಂಕಗಳು ನೋಡಿದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಅಂತಿತ್ತಪ್ಪಾ ಅವಯ್ಯೋ ಅವ್ರಗ್ ಅನ್ಸಬಿಡ್ತು ಎಲ್ಲೋ ಇರ್ಬೇಕು ಇವರೆಲ್ಲೋ ಇದ್ದಾರಂತ
ಹ ನಾನ್ ಅನ್ಕೊಂಡೆ ನಂದು ಅಷ್ಟೇ ಒಂದು ಮೂವತ್ ಬರ್ಬೋದು
ಯಾಕ ಅದೇ ಅಲ್ಲ ಸುಲಭ ಇದ್ದಿದ್ದು ಎಲ್ಲದಕ್ಕಿಂತ
ಸುಲಭ ಆಯ್ತು ಅದ್ರೆ ಇನ್ನ ಎಷ್ಟು ಬರ್ತ ನಂಗಗೆ ಗೊತ್ತಿಲ್ಲ ಅವ್ನ್ ಏನ್ ಮಾಡುವ ಅಂದ ಮೇಡಮ್ ಹೇಳಿದ್ರಂತೆ
ಏನಂತ
ಒಂದ್ ಹತ್ತು ಬಿಟ್ಟ ಬಂದ್ಬಿಡ ನೀನು
ಓಹೋ ಅವ್ನ್ ನಿನ್ನೆಂತ ಪದ್ದನ ಇರ್ಬೇಡ ಹೇಳು ಅಲ್ಲಾ ಇದು ಬಿಟ್ ಬರಂತ ಹೋಗ್ಲಿ ಆ ಇನ್ನೊಂದು ಹ ಒಳ್ಳ ಇನ್ನೊಂದು ಇದ್ರೆ ಇನ್ನೊಂದುದಾದ್ರೆ ಬಿಡ್ಬೋದಿತ್ತು ಅದು ಸ್ವಲ್ಪ ಸ್ವಲ್ಪ ಜನ ಕಷ್ಟ ಆಗ್ತದೆ ಅದು ಅಂತ ನನ್ಗೂ ಸ್ವಲ್ಪ ಕಷ್ಟ ಇನದು್ ಇನ್ನೊಂದುು ಇದ ಏು ಓದ ಅವಶ್ಯಕತಾನೇ ಇಲ್ಲ
ಇಲ್ಲ
ಹೇಳ ಏನ ಇದು ಮೂರ್ ನಾಲ್ಕಲ್ಲಿ ಒಂದು ಸಹಿ ಅನ್ನೋದಾನೇ ಇರ್ತದೆ ಪ್ರ ಅಲ್ಲ ಅಲ್ಲ ಪ್ರತಿಯೊಂದು ಪ್ರಶ್ನೆ ನಾಲ್ಕದ್ರಲ್ಲಿ ಒಂದು ಸಹಿ ಅಂತ ಅವ್ರೇ ವರ್ಸ್ದಂಗ ಇರುತ್ತೆ ಅದು ಅದನ್ ಬರ್ಯಾ ಕಗಿಲ್ಲ
ಗ್ರೂಪಲ್ಲಿ ಇಟ್ಟಿದ್ದಲ್ಲ ಗ್ರೂಪಲ್ಲಿ ಇಟ್ಟಿದ್ದಲ್ಲ ಎರಡು ಹ ಗುಂಪಾಲ್ ಗುಂಪಾ ಇಟ್ಟಿದ ಗ್ರೂಪಲ್ ಇಟ್ಟಿದ್ನಲ್ಲ
ಹಾ ಹಾ ಹಾ ಗುಂಪಲ್ಲಿ ಇಟ್ಟಿದ್ ನನು ನಪ್ಪಾ ಅದ್ರಲ್ಲೇ ಒಂದು ಎರಡ್ ಮೂರ್ ಪ್ರಶ್ನೆ ನೋಡಿದೆ ಅದು ಓದಿದಕ್ಕೆ ಅದೊಂದೆರಡ್ ಮೂರ್ ಪ್ರಶ್ನೆ ಬರ್ದಕ್ಕಿಲ್ಲ ಅಂದ್ರೆ ನನ್ಗು ಒಂದ್ ಎರಡು ಪ್ರಶ್ನೆ ಗೊತ್ತಾಗತತಿ ಇರ್ಲಿಲ್ಲ ಉತ್ತರಗಳೇನೋ ಅಂತ
ಆ ಒಂದನ್ನು ನೋಡಿದ್ರೆ ಒಂದು ಸಮಯ ಇದ್ದಂಗಿ
ಹಾ ಇವೆಲ್ಲ ಇಂತ ವಿಷಯಗಳನ್ನ ನಾವ್ ಚೆನ್ನಾಗ್ ಓದ್ಬಿಟ್ರನೆ ಇನ್ನೊಂದು ಬೇರೆ ವಿಷಯಗಳಲ್ಲಿ ನಾವು ಕಡಿಮೆ ತಗದ್ರುನು ಕೊನೆಯದ್ರಲ್ಲಿಂ ಅಕ್ಕ ಇದ ಮಾಡ್ಕೋಬಹುದು ಹ ಜಾಸ್ತಿ ಮಾಡ್ಕೋಬಹುದು ಅದ ಇಂತ ವಿಷಯಗಳನ್ನ ಬಳಸ್ಕೋಬೇಕು ಅಂತ ನಮ್ದಾದ್ರೆ ನಮ್ದ ಇನ್ನೊಂದು ವಿಷಯ ಬರಕೆ ಅ ಆಗಲ್ಲ ಇವಾಗ ಹಂಗಾಗಿ ಹೋಗೈತೆ ಹೋಗ ಆಮ ಏನೋ ಒಂದ್ ಮಾಡ್ತೀನಿ ನೀನ್ ಬರಯೋದಿಕ್ಕೆ ಕೊನೆ ಪರೀಕ್ಷೆ ಒಂದು ಇದು ಅಂತ ಇದ್ರು ಏನೋ ಒಂದಸತಿ ನೋಡ್ಕೊಟ್ಬಿಡಿ ಅಯ್ಯೋ ಅಪನ ಒಪ್ಲೇ ಇಲ್ಲಪ್ಪಾ ಪ್ರಾಂಶುಪಾಾಲರು ಏನಿದ್ರು ಅದ್ ನೊಪ್ಪಲ್ಲ ಪ್ರಾಂಶುಪಾಲರಿಗೆ ಚೆನ್ನಾಗಿರೋ ಅರ್ಥ ಇರೋ ಇದು ಕೊಟ್ರನೆ ಜವಾಬ್ ಕೊಟ್ರೇನೆ ಅ ಒತಾ ಇಲ್ಲ ನೀನು ನನ್ ಹೇಳೋದ್ ನೋಡಿದ್ರೆ ಅರ್ಥ ಇಲ್ದಿರೋ ತರ ಇದೆ ಹೆಂಗ್ ನಮ್ತಾರೆ ನೀನ್ ಹೇಳೋದನ್ನ ಅದು ಇದು ಅಂತ ಅಂದಾರ ಸರಿ ನ ಆಯ್ತು ಏನ್ ಮಾಡಕ್ ಆಗಲ್ಲ ಮೊದ್ಲನೇದ್ರಲ್ಲಿ ಮೂವತ್ತಾರು ಬಂದ್ೈತೆ ಇವಾಗ ಸುಮನೆ ತಲೆಗಡಿಸಸ್ಕೊಳ್ಳೋದ ಯಾಕೆ ಬೇಕಾ ಕೊನೆ ಪರೀಕ್ಷೆಗೆ ಚೆನಾಗ್ ಬರಿತೀನಿ ಅಂತ ಮೇಡಮ್ ಅದ ಹೇಳಿದೆ ಈ ಒಂದ್ ಪರೀಕ್ಷೆ ಸ್ವಲ್ಪ ಮುಂದಕ್ ತಳ್ಬಿಡಿ ನನ್ನ ಕೊನೆ ಪರೀಕ್ಷೆ ಚೆನ್ನಾಗ್ ಬರ್ಕೊಂತೀನಿ ಅದ ಇದು ಅಂತ ಇವನ್ ನನ್ಗೇನ್ ಹುಚ್ಚ ಹೋಗ ಅಗ್ಲಿ ಹೇಳೋ ಪರೀಕ್ಷೆ ಇಟ್ಕೊಂಡ ತಡವಾಗಿ ಬರೋದಕ್ಕೆ ಶಾಲೆಗೆ
ಹ ಎಲ್ಲಾ ನಿನಗೆಲ್ಲ ಯಾವ ಎಷ್ಟ ಸುಮ್ನೆ ಏನೋ ಓದಿಲ್ಲ ಬೇರೆ ಸಬ್ಜೆಕ್ಟ್ ಬೇರೆ ವಿಷಯ ಆದ್ರೆ ಬಿಡು ಓದಿಲ್ಲ ಕಡಿಮೆ ಅಕ ಬರುತ್ತೆ ಅನ್ಬೋದು ಈ ಸುಮ್ನೆ ಓದ್ದಿರ ಹೋಗಿ ಓದ್ದೇ ಹೋಗಿ ಸುಮ್ಮ್ನೆ ಕ್ದು ಬಂದಿರೂನು ಹಾ ಹಾ ಸುಮ್ನೆ ನಿಂಗೆ ಯಾವ್ದ್ ಗೊತ್ತಾದಾಗ ಬಂದ್ರು ಐವತ್ತಕ್ಕ ಒಂದು ಇಪ್ಪತ್ ಮೇಲನೆ ಬರುತ್ತ ಆರಾಮ್ಸೆ ಹ ಅಂತ ಮಿಸ್ ಮಾಡ್ಕೊ ಏನಿದ್ರು ಮೇಡಮ್ರ ಶಿಕ್ಷಕರ ಹತ್ರನೇ ಮಾತಾಡ್ಬೇಕು ಹ ಹ್ಮ ಎಲ್ಲಾರು ಅವರು ಬ
ಹಾ ಅಲ್ಲ ನ ನನ್ಗೇನು ಹುಚ್ಚ ಹೇಳ ಸುಮ್ನೆ ತಾಗ ಬರೋದಿಕ್ಕವತ್ತು ನಾನು ಹೇಳ್ತಾ ಇದ್ದೀನಿ ಈತರ ಇತ್ತು ಸಂದರ್ಭ ಆವತ್ತು ಅದ್ರಿಂದ ತಡ ಆಯ್ತು ಅಂತ ಹೇಳಿ ಕೂಡ ಬೇರೆಯವ್ರ ಹತ್ರ ಹೋಗ್ಬಿಟ್ಟು ನೋಡವನ್ ಎಂತ ಕ ತೆಲ್ ಕಟ್ತಾನೆ ಬರಕ್ ಆಗ್ದೀರಾ ಅದು ಇದು ಅಂತ ಹೇಳೋಣಂತಪ್ಪ
ಯಾರ ಅವರ ಪ್ರಾಗ ಹೆಚ್ ಒ ಡಿ ನ ಯಾವ್ರ ಅದೇ ಕೆಳ ಹಂಗೆ ನಮ್ ಕಷ್ಟ ಯಾರು ಅರ್ಥ ಮಾಡ್ಕು ಏನ ಐತೆ
ಇಲ್ಲ ನಾನೇ ಏನಾದ ತಡವಾಗಿ ಬಂದ್ಬಿಟ್ಟಿದ್ದಿದ್ರೆ ಏನೋ ಅವಾಗ ಕತೆ ಕಟ್ಟಿದ್ರೆ ಒಂದ್ ಅರ್ಥ ಇರ್ತದೆ ಅಲ್ಲ ಅಷ್ಟು ತಡ ಆಗೈತಂದ ನಾನೇ ಹೇಳ್ತಾ ಇದ್ದೀನಿ ಅಯ ಅದ್ ಹೇಳದ್ಮೇಲೆಾನ ಅವ್್ರ ನಂಬಿಲ್ಲ ಅಂದ್ರೆ ಏನ್ ಮಾಡ್ಲಿ ಹೇಳ
ಇವರು ಅನ್ನಪಮ್ಮ ಅವರು ಹಾಗೆ ಮಾಡ್ತಿದೆ
ಅಯ್ಯೋ ಅಮ್ಮದು ಅದು ಬರ್ದೆೇ ಇಲ್ಲ ನಾನು ನಾನು ಮತ್ತೆ ಇನ್ನೊಂಬನನು
ರೆಕಾರ್ಡ್ಗೆ ಅಂಕಗಳು ಕಡಿಮೆ ಕೊಟ್ಬಿಟ್ರಪ್ಪಾ ನಮ್ಗೆ ತುಂಬಾ ಬೇಜಾರಟ್ಟು
ಹ್ಮ್ ಇವಾಗ ನಮಗು ಇನ್ನ ನನಗೆ ಇನ್ನೊಬ್ಬನ್ ಕೂಡ ತೀರಾ ಕಡಿಮೆ ಕೊಡ್ತಳೆ ಯಾಕಂದ್ರ ಒಬ್ಬ
ಈಗ ತೀರಾ ಕಡಿಮೆ ಅಂತಲ್ಲ ಅದೊಂದ ಬರಿಬೇಕಲ್ಲ ಅದ ಏನಕ್ಕೆ ಅವಶ್ಯಕತೆ ಇದೆ ಯೂಸ್ ಇ ಸುಮ್ಮನೆ ಅವಶ್ಯಕತೆ ಇಲ್ಲ ನಮ್ಗೆ
ಇವಾಗ ಅವಶ್ಯಕತೆನೇ ಇಲ್ಲ ಅವ್ರಗ ಏನಂದ್ರೆ ಇವನು ತರಗತಿಗೆ ಬಂದಿ ನ ಕೇಳಕ್ಕೆ ಪಾಠ ಕೇಳಸ್ಕೊಂಡಿದ್ನ ಅನ್ನೋ ಇದ್ರಕ್ಕೆೆ ಅವ್ರು ಅದ ಕೇಳ್
ಹ್ಮ್ ಇವರು ಇವ್ರು ಬೇರೆ ಶಿಕ್ಷಕರಾಗಿರ ಅಷ್ಟೇ ತಲೆಗೆ ಹಾಕೊಂಟಲ್ಲ ಅವ್ರು ಒಳ್ಳೇದಿರಂದ್ರೆ ನಮ್ಗ್ ಸ್ವಲ್ಪ ಏನೋ ಅನುಕೂಲ ಆಗ್ತೈತ್ ಅಷ್ಟೆ ಹ ಏನ್ ಮಾಡಕ ಆಗುತ್ತೆ ಎಷ್ಟು ಬಂದ್ರೆ ಅಷ್ಟು
ಅಷ್ಟ ನಾವೇ ಹೇಳ್ಬಿಡ್ತೀವಿ ಎಲ್ಲಾ ಗಿಡ ಬದಕ್ಕೆ ಎಷ್ಟ ಒಂದಷ್ಟ ಕೊಟ್ಬಿಡಿ ಅದು ಇದು ಅಂತ ಅದೊಂದು ವಿಷಯ ಅಷ್ಟೇ ತಲೆನೋ ನಾವು ಬೇರೆ ಮೂರು ವಿಷಯಗಳು ಮಾಡ್ಬೋದು ಹಾ ಎಮ್ಮ ಯಾಕ ಹಂಗಾಡ್ತದಲ್ಲ ಅಂತಾನನೆ ಗೊತ್ತಿಲ್ಲ ನಮ್್ದಗೆ
ಅವನು ಅದೇ ಬೇರೆ ಸಬ್ಜೆಕ್ಟ್ ತಗೊತ ಇದ್ನಲ್ಲ ಅವನೇ ಫುಲ್ ಸ್ಟಿಟ್ಟ
ಹಾ ಆಯಪಾನೇ ತುಂಬಾ ಇದು ಗಟ್್ಮಟ್ಟಾಗಿದ್ದ ಅದ್ರಲ್ಲೇ
ಹ ಆತಾನೇ ಒಳ್ಳೆ ಅಂಕಾಗಗಳು ಕೊಡ್ತಾ ಇದ್ದಾನೆ ಇಲ್ಲಾನ ಹೋಗ್ಲಿ ನಮ್ಮ ಹುಡುಗ್ರೆ ನಮ್ಮ ಹತ್ರನ ಎತ್ಕೊಂಡು ನಮಗೆೇ ಆಟಕ್ ಆಡುಸ್ತಾರೆ
ನೋಡ್ ಇನ್ನೊಂದ್ಸತಿ ಏನ್ೊಂದ್ಸತಿ ಹೇಳಿ ಇವ್ರನ್ನ ನೋಡಿದ್ರೆ ಇವ್ರನದ್ರ ಇನ್ೊಂದ್ಸತಿ ಖುಷಿಯಾಗಿ ಮಾತಾಡ್ಬೇಕ ಅಂತ ಅನ್ಸಲ್ಲ ಆಮೇಲೆ ಸುಮ್ನೆ ಏನೋ ಮೇಲ್ ನೋಟಕ್ಕೆ ನಗ್ನಕೊಂಡ್ ಮಾತಾಡ್ಕೊಂಡ ಯೋ್ ಬಂದ್ಲಪ್ಪಾ ಎಮ್ನ ಇ್ಯೋ ಬಂದ್ಲಪ್ಪ ಅದು ಇದು ಅನ್ಕೊಂಡಿದ್ರೆ ಆಗ್ತದ ಹಾ
ಗೊರಲ್ಲ ಆಯಮ್ಮ ಅಂದ್ರೆ ನಮ್ಗೆ ಯಾರು ಗೊತ್ತಿಲ್ಲಾವ ಅಂದ್ರೆ ಯ ಆಯಮ್ಮಗೆ ಯಾರು ಗೊತ್ತಿಲ್ಲ ಲ್ಲ ಹಂಗಗೆ ಆಗ್ಬಿಡ್ತ ಅವ್ರು ನಮ್ಮ ಹತ್ರ ಹೆಂಗ ಇರ್ತ ನಾವ್ಂಗ ಇರ್ತೇವೆ ಅಷ್ಟೇ ನಾವ್ ಅವ್ರತ್ರ ಫುಲ್ ಇದ್ರಗರೋದಕಿಂತ ವಿಷಯಗಳ ಇರ್ತಾನೆ ಏನೋ ನಮ್ ಲಕ್ಷ ನಮ್ಮ ಶಿಕ್ಷಕರು ನಮ್ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾರೆ ಏನ್ ನಮ್ಮ್ ಹಡುಗರ್ರು ಚೆನ್ನಾಗಿರ್ಲಿ ಅಂತ ಒಂದ ಎರಡ್ ಮ ಅಂಕ ಜಾಸ್ತಿ ಕೊಡ್ತಾರ ನಾವ್ ಇದಕ್ಕ ಇರ್ತಿೀವಿ
ಅದೇ ಯಮ್ಮ ಮೊದಲ್ ಮೊದ್ ಚನ್ನಾಗಿದ್ಲು ಬರ್ತಾ ಬರ್ಾಕೆ ಂಗ್ ಆಗದ್ ಅಂತಾನೆ ಗೊತ್ತಿಲ್ಲಪ್ಪಾ ಯಾರ ಅನ್ ಮದ್ೆ ಆಗ್ತೈತ್ ಅನ್ ಬಿಟ್ಟ ಏನಾದ್ ಹಂಗ ಆಡತದಲ್ಲ ಏನ ಗೊತ್ತಿಲ್ಲ ಅದೂ
ಆ ಮೊನ್ನೆ ವಿ ನೋಡ್ದಲ್ಲ ಮೊನ್ನೆ ಒಂದ್ ಸಬ್ಜೆಕ್ಟ್ ಇತ್ತಲ್ಲ ಅದ್ರ ಬಗ್ಗೆ ನಾವ್ ಏನು ಮಾಡ್ಲೇ ಇಲ್ಲ ಸುಮ್ಮ್ನೆಏನ ಊಟಷ್ಟ ಒಂಚೂರು ಏನೋ ಮಾಡಿದ್ರು ಅಷ್ಟೆ ಮಾರ್ಕ್ಸ್ ಕೊಟ್ಟ ಅಂಕಲ್ ಕೊಟ್ಟ ಹಾಕಿದ್ ನಾವ್ ಹಂಗನ್ಕೊಂಡಿ ಸರ್ ಹಂಗ ಅನ್ಕೊಂಡ್ ಈ ಸರಿ ಏನೋ ಇಂಪಾರ್ಟೆಂಟ್ ಇರೋದ್ ಬರ್ಕೊಂಡ್ ಅವೆಲ್ಲಾ ಬಿಟ್ರಿ ಯಮ್ಮ ಅದಕ್ಕೂ ಬೇಕು ಮಾರ್ಕ್ಸ್ ಕೊಡಲ್ಲ ಅಂಕ ಕೊಡಲ್ಲ ಹಂಗಿಂಗ
ಬರಿಯೋದ ಬ ಬ ಕಡಿ ಆಗ್ತಾ ಇದ್ದಾಳೆ ಅಮ್ನಕೋಗಲ್ಲ
ಹ ಕೆಲವು ಮಂದಿಗೆಲ್ಲ ಅವ್ರ ಹತ್ರಾನೇ ತುಂಬಾ ಕ್ಲೋಸ್ ಮಾತಾಡ್ಕೊಂಡ ಅವ್ರಗೆಲ್ಲ ಏನು ಬರ್ದರ ಅಂದ ಅಂಕ ಕೊಟ್ಟು ಕಳಿಸತಾವಳೆ
ಅದ್ ಏನೋ ಒಂದ ತರ ಅಮ್ಮ ಎಲ್ರುೂನು ಸಮಾನವಾಗಿ ನೋಡ್ತಾ ಇೆ ಎಮೋ ಒಂ ತರ ನೋಡ್ತಾಲ್ಲ
ಹ ನಮ್ಗ ಅವ್ರ ತರ ಮಾಡಕ್ ಇಷ್ಟ ಆಗಲ್ಲ ಆತರ ಅವ್ರತ್ರ ಹತ್ರ ತುಂಬಾ ಇದಕೊಂಡಕ್ಳು ಮಾತಾಡೋದು ಆತರ ಎಲ್ಲ ಇಷ್ಟ ಆಗಲ್ಲ ಏನ್ ಅವಶ್ಯಕತೆ ಇದೆ ಅದ್ ಮಾತಾಡೋದು
ಯಾವ ಸಂದರ್ಭದಲ್ಲಿ ಮಾತಾಡ್ಬೇಕು ಆ ಸಂದರ್ಭದಲ್ಲಿ ಮಾತಾಡಿದ್ರೆ ಒಂದು ಅರ್ಥ ಇರ್ತದೆ ಯವಾಗ್ಲೂ ಅದೇ ಅಂದ್ರೆ ಆ
ಅವ್ರಗೆ ಎಷ್ಟು ಮರ್ಯಾದೆ ಇರುತ್ತೋ ನಮ್ಗೆ ಅಷ್ಟು ಮಾತಾಡ್ತಿವ ಅಷ್ಟೆ ಅದ್ ಬಿಟ್ಟು ಸುಮನೆ ಅವ್ರ ನವು ಮಾತಾಡದು ಇ ಕಚಿದ್ರ ನೆಮ್ಮದಿಯಿಂದ ಒಂದ ನಮಸ್ಕಾರ ಹ್ಮ್
ಆರಾಮಾಗಿದ್ದೀರಾ ಅಷ್ಟೇ
ಹ ಅಷ್ಟೆ ಚೆನ್ನಾಗಿದ್ರೆ ಅಷ್ಟೆ ಅಷ್ಟು ಬಿಟ್ಬಿಟ್ಟು ಅವ್ರತ್ರ ಹೋದ್ರೆ ಅವ್ರತ್ರವಾಗಿ ಮಾತಾಡತಾರೆ ಪಕ್ಕದಲ್ಲಿರೋ ಶಿಕ್ಷಕರಿಗುನು ಏ ಇವ್ರು ಯಾರ ಬಂದ ಡೈಲಿ ಈ ತರ ಅನ್ಸ್ಬಿಡ್ತಾರೆ ಇವ ನ ಈಗ ಆಯ್ ಪಕ್ಕದಲ್ಲಿ ಇದ ಅವಯ ಮಾತ್ರ ಹೋಗತತಿವಿ ಅವಶ್ಯಕತೆ ಇದ್ರೆ ಮಾತಾಡ್ತಿವಿ ಮುಗಿಸ್ ಬರ್ತಾವಿ
ಅದೇ ಅವಶ್ಕ ಇಲ್ತ ಇಲ್ದ್ರರು ಇವ್ರು ಸುಮನೆ ಏನೋ ಏನನೋ ಕೆಲ್ಸ ಆಗ್ತದೇನೋ ಇವ್ರಂದ
ಅವ್ರಿಂದ ಆಗುತ್ತೆ ಕೆಲ್ಸ ಅಂದ್ರೆ ಅವ್ರ ಕರ್ತವ್ಯ ಅವ್ರು ಕೊಡ್ತಾರೆ ಮಾಸು ಏನೋ ನಮ್ ಜೊತೆ ಸ್ವಲ್ಪ ಫ್ರೆಂಡ್ಲಿ ಆಗಿರ್ತಾರೆ ಸ್ವಲ್ಪ ಸ್ನೇಹಿತತರ ಇರ್ತಾರೆ ಅಂತ ನಾವು ಅವ್ ತಲೆ ಹಾಕೊಂತಿವಿ ಕೆಲವರು ಅದನ್ನೇ ಡಿ ಪುಲ್ ಒತ್ತಡವಾಗಿ ತಗೊಂಡು ಅವ್ರ ಹತ್ರನೇ ಇದ್ದು ಅವ್ರಿಗೆ ಸ್ವಲ್ಪ ಹಂಗಿ ಹಿಂಗಿ ಅವಶ್ಯಕತೆ ಇಲ್ಲ ಇವಾಗ ನೋಡ್ ನಮ್ಮ ಹುಡುಗರೆ ಎಲ್ಲಾ ಬರದೇ ಇಲ್ಲ ಸ್ವಲ್ಪ ಕೇಳ್ಕೊಬಿಟ್ರಂತೆ ಕೊಡಿ ಕೊಡಿ ಅಂತ ಕೊಟ್ಬಿಟ್ಟ್ ನಮಗ ಆತರ ಕೇಳ್ಕೊದು ಇಷ್ಟ ಆಗಲ್ಲ ಒಂದ್ ಲಿಮಿಟ್ ಇರುತ್ತೆ. ಏನ ಮ್ಯಾಮ್ ಮ್ಯಾಮ್ ಅಂತ ಕೇಳ್ ಅಲ್ಲೇ ನಿಲ್ಕೊಂಡು ಅವರಿಗೆ ಪುಲ್ ಒತ್ತಡ ಕೊಟ್ಕೊಂಡು ಇವರು ಯಾರಪ್ಪ ಈ ತರ ಕೊಡ್ತಾರೆ ಅನ್ಸ್ಬರ್ದು ಅವರಿಗೆ ಹೋದ್ರೆ ಎರಡ್ ಮೂರ್ ಮಾರ್ಕ್ಸ್ ಹೋಗ್ಲಿ ಅಂತ ಬರ್ತಾ ಇರೋದಷ್ಟೆ
ಹ್ಮ್ ಸರಿನಾಗ ಇನ್ನೇನ
ಹಾ ಸರಿ
ಹ್ಮ್ ಹ್ಮ್